ಪಿಕ್ ಮಾಡ. ನಮಸ್ತೆ.
ಹಾ ಶುಭೋದಯ ಈಗ ಈಗ ಬೆಳಗ ಆಯ್ತಾ ನಿಮ್ಗೆ.
ಹಾ ಹೌದು.
ಎಷ್ಟು ಗಂಟೆ ಮಳೆಗಿದ್ದೀರಿ ನೀವು ರಾತ್ರಿಯಲ್ಲ.
ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದೆ ರಾತ್ರಿ ತುಂಬಾ ತಡವಾಗಿತ್ತು ಮಲಗಲಿಕೆ. ನಂತರ ಏನು ಮಾಡಿದೀರಿ ನೀವು.
ಹಾ ಹೇಳಿ.
ಎದ್ದ ನಂತರ ನೀವೇನ್- ಮಾಡಿದ್ದೀರಿ ಎಂದು ಕೇಳಿದೆ.
ಇದ್ದ ನಂತರ ಏನು ಮಾಡುತ್ತೀನಿ ಹಲ್ಲು ತೊಳೆದು ಸ್ನಾನ ಮಾಡ್ತೀನಿ ಉಪಹಾರ ಮಾಡ್ತೀನಿ ತಿಂಡಿ ತಿನ್- ತಿಂಡಿ ತಿನ್ನತಿನಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಇಡ್ಲಿ ಮ ತಟ್ಟೆ ಇಡ್ಲಿ ಮತ್ತೆ ರುಚಿಕರವಾದ ಸಾಂಬ ಬಾರ್. ಮತ್ತೆ ಚಟ್ನಿ ಮಾಡಿದ್ರು ಚಹಾ ಕುಡಿದೇ.
ಕಾಲೇಜಿಗೆ ಯಾವಾಗ. ಹೋಗ್ ಹೋಗಿದ್ರಿ.
ಕಾಲೇಜಿಗೆ ಒಂಬತ್ತು ಗಂಟೆಗೆ ಹೋಗಿದ್. ಆದರೆ ನನ್ನ ಸ್ನೇಹಿತೆ ನಂದನ್. ನೋ ಅರ್ಧ ಗಂಟೆ ಅಲ್ಲಿ. ನಿಲ್ಲಿಸಿ. ರೋಡ್ ಬಸ್ಸಗೋಸ್ಕರ ನಿಲ್ಲಿಸಿ ಒಂಬತ್ತು. ನಾಕುವರೆಗೆ ಕಾಲೇಜಿಗೆ ಹೋದೆ ಆದರೆ ನಮ್ಮ ಕಾಲೇಜು ಇದು ಹತ್ತು ಗಂಟೆಗೆ ನಾನು ಇಲ್ಲಿ ಒ. ಗಂಟೆಗೆ. ಎರಡದೆ ಹತ್ತು ಗಂಟೆಗೆ ಒಂಬತ್ತುವರೆಗೆ ನನ್ನ. ಕಾಲೇಜಿಗೆ ನಾನು ತಲುಪಿದೆ ನನ್ನ ಸ್ನೇಹಿತ ನಾನು ಇಬ್ಬರು ಸೇರಿ
ಹೌದೇ ಹ ನಾನಂದು ಸಲಹೆಯನ್ನ ನೀರಲು ಬಯಸುತ್ತೆ ತನೆ
ನನಗೆ ಕೇಳಿಸಲಿಲ್ಲ ಇನ್ನೊಂದು ಸರಿ ಹೇಳಿ
ನಾನು ನಿಮಗೆ ಒಂದು ಸಲಹೆಯನ್ನು ನೀಡಲಿೇ ಎಂದೆ
ಹಾ ಹೇಳಿ ನಾನು ಅದನ್ನು ಪಾಲಿಸುತ್ತೇನೆ ಖಂಡಿತ
ಆ ನೀವು ಒಂದೇ ಬಾರಿ ಅಷ್ಟೊಂದು ಹೇಳಬೇಡಿ ನನಗೆ ಸ್ವಲ್ಪ ಸ್ಪ ಸ್ವಲ್ಪ ಹೇಳಿ ನೀವು ತುಂಬಾ ಲೈಕ ಎಲ್ಲಾ ಒಂದ ಒಂದೇ ಸರಿ ಉದ್ದ ಉದ್ದ ಹೇಳಿದ್ದಾರೆ ಅದೇ ನನಗೆ ಅರ್ಥವಾಗುವುದಿಲ್ಲ ಸ್ವಲ್ಪ ಸ್ವಲ್ಪ ಹೇಳರು
ಮಾತ್ರ ಮಾತನಾಡುವುದು ಅದು ವಾಡಿಕೆ ಆಗಿದೆ ನನಗೆ ಸ್ವಲ್ಪ ಲ್ಪ ಸ್ವಲ್ಪ ಮಾತನಾಡಲು ಅಷ್ಟೊಂದು ಬರುವುದಿಲ್ಲ ಆದರಿಂದ ನೀವೇ ದಯ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ವಿನ
ಹೌದೇ ಸರಿ ಹಾಗಗಿದ್ದ ಅೆ ನಾನೇ ನಿಮ್ಮ ವಾಟಿಕೆಯನ್ನು ಅನುಸರಿಸಿಕೊಂಡು ಹೋಗುತ್ತೆ
ಧನ್ಯವಾದಗಳು ಇದನ್ನು ಉಪ್ಪಿದುದಕ್ಕೆ
ಹ
ಇಂದು ನೀವು ಯಾವ ತರಗತಿ ಒಂದೇ ಕಾಲೇಜು ಅಲ್ವಾ ಇಬ್ಬರು ನಿಮ್ಮನ್ನು ನಾನು ಯಾವಾಗಳೂ ಭೇಟಿಿಯಾಗಲಿಲ್ಲವೇ
ಇಲ್ಲ ನಾನು ನಿಮ್ಮನ್ನು ನೋಡಿದ್ದೆ ಆದ್ರೆ ನೀವು ನಮ್ಮನ್ನು ನೋಡಿ
ನನ್ನ ತದ ಹ ನಿಮಗೆ ಯಾವ- ಯಾವ ನಿಮಗೆ ಗಣಿತ ವಿಜ್ಞಾನ ಮತ್ತು ಕಂಪ್ಯೂಟರ್
ನೀವು - ನೀವು ಒಂದು ವಾಕ್ಯವನ್ನು ಕರೆಕ್ಟ್ - ಕರೆಕ್ಟ್
ಸರಿಪಡಿಸಿ ಹೇಳಬೇಕಾ ಒಂದು ವಾಕ್ಯವನ್ನು ಮು ಒಂದು ನಂತರ ಇನ್ನೊಂದು ವಾಕ್ಯ ಹೇಳಳ್ಬೇಕು ಎಲ್ಲವನ್ನ ಒಂದೇ ರೀತಿ ಹೇಳಿದ್ರೆ ನಿಮ್ಗೆ ಅರ್ಥವಾಗುವುದಿಲ್ಲವೇ ಆಯ್ತು ವಿ- ವಿ -ವಿಭಜನೆ ಮಾಡಿ ವಿಂಗಡಿಸಿ ಹೇಳ್ತೀನಿ ಹಾ ನಿಮಗೆ ಯಾವ -ಯಾವ ಆ ವಿಶೇಷ ವಿಷಯಗಳು ಇದ್ದಾವೆ ನಿಮ್ಮ ಮ್ಮ ತರಗತಿಯಲ್ಲಿ
ನಮಗೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇಂಗ್ಲಿಷ್ ಇವು ಇದ್ದಾವೆ
ನಮಗೂ ಗಣಿತ ವಿಜ್ಞಾನ ಬೌದ್ಧಶಾಸ್ತ್ರ ಶಾಸ್ತ್ರ ರಾಸಾಯನಿಕ ಶಾಸ್ತ್ರ. ಹ ಇವೆಲ್ಲವೂ ಇದಾವೆ ಆದರೆ ಅವರು ಇವಾಗ ಯಾಕ. ಇಟ್ಟಿದಿದ್ದಾರೆ ಇದನ್ನ ಅಂತ ನನಗೆ ಅರ್ಥವಾಗಲ್ಲ. ಇಲ್ಲ. ಅದು ನಮಗೆ ಚಿಕ್ಕವಾಗೇನೆೇ ಆಗೋಗಿ. ಇರುವಂತಹ ವಿಷಯಗಳು ಈಗ ಅದನ್ನು ತಿಳಿದುಕೊಂಡು ನಾವು ಏನು ಏನು ಮಾಡಬೇಕು ಏನು ಉಪಯೋಗವಿದೆ ಅ ಆದ ತಿಳಿದು ತಿಳಿದುಕೊಳ್ಳುವುದರಿಂದ
ಉಪಯೋಗವಿಲ್ಲದೆ ಯಾವುದೇ ವಿಷಯವನ್ನು ಇಡುವುದಿಲ್ಲವಲ್ಲವೇ
ಉಪಯೋಗವಿಲ್ಲಾ ಅಂತ ಈಗ ನಾವು ಗಣಿತವನ್ನು ಕಲ್ದುಕೊಂಡು ಏನು ಮಾಡಬೇಕು ಗಣಿತದಿಂದ ನನಗೆ ಗಣಿತವೆಂದರೆ ಭಯ ಆ ಗಣಿತ ಅಂದ್ರೆ ನನಗೆ ಆಗುವುದೇ ಇಲ್ಲ ನನಗೆ ಬರುವುದೇ ಇಲ್ಲ ಆ ಭಾಗಕಾರ ಗುಣ ನನಗೆ ಅರ್ಥವಾಗುವುದು
ಹೌದೇ
ಎಷ್ಟು ವರ್ಷ ನಾನು ಅದಿಕ್ಕೆ ಕಷ್ಟ ಪಟ್ಟಿದ್ದೀನೋ ನನಗೇ ಗೊತ್ತದು ಸರಿ ಬಿಡಿ ಲ್ಲಾ ಏನ್ ಮಾಡಕ ಆಗುತ್ತೆ ಅದು ಚಿಕ್ಕವಾಗಿ ನಡೆದಿರುವಂತಹ ವಿಷಯಗಳು ಮತ್ತೇನು ನಿಮಗೆ ಮ ಮಧ್ಯಾಹ್ನ ಏನು ಊಟ ಮಾಡಿದ್ದೀರಿ ನೀವು
ನಾನು ಅನ್ನ ಸಾಂಬಾರ್ ಪಲ್ಯ ತಮ್ಮ ದಿತೆೆ ನೀವು
ನಾನು ಮುದ್ದೆ ರಾಗಿ ಮುದ್ದೆ ಸಾಂಬಾರ್ ಚಟ್ನಿ ಬೆಳಿಗ್ಗೆ ಮಾಡಿರುವಂತಹ ಸಾಂಬಾರ್ ಮತ್ತೆ ಚಟ್ನಿನ ನಮ್ಮ ಅಮ್ಮ ರಾಗಿ ಮುದ್ದೆಗೆ ಅದನ್ನೇ ಇಟ ಟ್ಟ್ರ ಆದ್ರೆ ನನಗೆ. ಗೆ ಬೇಕ ಬೇರೆ ಸಾಂಬಾರ್ು ಬೇಕು ಅಂತ ಆಸೆ ಇದೆ. ನನ್ನ ಫ್ರೆಂಡ್ ಅವರು. ಮನೆಯಲ್ಲಿ ಹೋಗಿ ಸಾಂಬಾರ ಹಾಕ್ಸ್ಕೊಂಡು ಬಂತ ತಿಂದೆ ಹ್ಮ್ ಹೌದು
ಗ್ರಂಥಾಲಯ ಇದಿಯಾ ದಿಯೇ
ಹೌದು ಇದೇ ನಾನು ಸಂ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿ ಹೋಗ ಹೋಗತ್ ಹೋಗ್ತೀನಿ ಏನಾದ್ರೂ ಪುಸ್ತಕವನ್ನು ಓದ್ಕೊಂಡ್ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಹ್ಮ್ ಸಂಜೆ ಹೊತ್ತು ನಾಲ್ಕು ನಾಲ್ಕು ಗಂಟೆಯಿಂದ ಐದು ಗಂಟೆಯೇ ಎಲ್ರ ಆರು ಗಂಟೆವರೆಗೂ ಅಲ್ಲೇ ಇದ್ದು ನನ್ನ ಮನಸ್ಸು ಪ್ರಶಾಂತವಾಗಿ ಇರುವಂತಹ ಒಂದು ಜಾಗ ಗ್ರಂಥಾಲಯ ಅದಿಕ್ಕಾಗಿ ನಾನು ದಿನಗಲು ಅಲ್ಲಿಗೆ ಹೋಗ್ತೀನಿ ನಿಮಗೆ ವಾಡಿಕೆ ಇದೆೆಯೇ ಗ್ರಂಥ ತಲಯಕ್ಕೆ ಹೋಗುವುದು
ಹಾ ಇದೆ ಆಗಾಗ ಹೋಗಿ ಪುಸ್ತಕಗಳನ್ ನ್ನು ಓದು
ಯಾವ ತರದಹದ ಪುಸ್ತಕಗಳು ಓದ ತೀರ
ಹ್ಮ್ ಯಾವ ತರದ್ದು ಒಂದ ಕುವೆಂಪು ತಪ್ಪು ಬರೆದಿರುವಂಥದ್ದು
ಅಮ್ಮ ಡೈರಿಲೋ ಕೊನ್ನ ಪೇಜಿಲು ಅದು ತೆಲುಗು ಪುಸ್ತಕ ಅದಂದ್ರೆ ನನಗೆ ತುಂಬಾ ಇಷ್ಟ.
ಹಾ ನನಗೆ ಕನ್ನಡದಲ್ಲಿ ಹೇಳಿ ಕಾರಣ ಹೇಳಿ ಹೋಗುವೆನು
ಒಂದು ಸರಿ ನೀವು ನಾನು ಹೇಳ್ದ್ ಪುಸ್ತಕವನ್ನು ನೀವು ಒಂದು ಸರಿ ಓದಿ ನೋಡಿ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಬರ್ದಿದಿದ್ದಾರೆ ಅವರು
ಹೌದೇ ನೀವು ನಾನು ಹೇಳಿರಂತಹ ಪುಸ್ತಕ ಓದ್ ನೋಡಿ ನೀವು ಪ್ರೀತಿಯಲ್ಲಿ ಬೀಳುವುದು ತಿಲ್ಲ. ಅಥವಾ ಪ್ರೀತಿ ಮಾಡುತ್ತಿದ್ದರೆ. ಅದನ್ನು ನಿಲ್ಲಿಸುತ್ತೀರಾ.
ಹೇಳಿ.
ಹೇಳಿ ಹೋಗು ಕಾರಣ.
ಹೇಳಿ ಓಂ ಕಾರಣ.
ಹಾ.
ಇದು ಯಾವುದು ನಾನು ಹೊಸದಾಗಿ. ಕೇಳುತ್ತಿದ್ದೇನೆ ನಾನು ಯಾವಾಗಲೂ ಕೇಳಿಲ್ಲ ಇದನ್ನ ಯಾರು.
ರ -ರವಿ -ರವಿ ರಗಳ ಓದಿನ ಕೇಳಲ್ಪಟ್ಟ ಇೇ.
ಮತ್ತೆ ನೀವು ಓದಿ ನನಗ್ ಹೇಳಿ ಸುಮ್ - ಸುಮ್ನೆ ನನಗ್ ಹೇಳಬೇಡಿ.
ಇಲ್ಲ ಆದರಷ್ಟು. ಇದರ ಒಂದು. ಕತೆೆಯ ಸಾರಾಂಶ ಗೊತ್ತಿದೆ ಅದಕ್ಕೆ. ಕರೆ ಹೇಳುತ್ತಿದ್ದಿ.
ಸಾರಾಂಶವನ್ನು ನೀವು ಯಾವ್ದಾದರೂ ಎಲ್ಲಾದರೂ ಯಾರಾದ್ೂ. ಕೇಳಿದರೆ ಒಂದೇ. ಎರಡೇ್ಮ ಪದಗಳಲ್ಲಿ ಹೇಳ್ತಾರೆ ಆದ್ರೆ. ನೀವು.
ಹಾ ಓದಿಬೇಕು ಅದು -ಅದು ನಮ್ಮ ಗ್ರಂಥಾಲಯದಲ್ಲಿ. ಆ ಪುಸ್ತಕ ಸಿಗುತ್ತಿಲ್ಲ ನನಗೆ ನಿಮಗ ಏನಾದ್ರೆ ನಿಮ್ಮ ಕಾಲೇಜಿನಲ್ಲಿ ಆ ಗ್ರಂಥಾಲಯ ಪುಸ್ತಕ ಸಿಕ್ಕಿದರೆ ದಯಮಾಡಿ ತಂದುಕ ಕೊಡಿ ನಾನು ಓದಿ ಮತ್ತೆ ನಿಮಗೆ ಹಿಂದೆ. ತನೆ.
ನನ್ನ ಪ್ರಯತ್ನ ನಾನು ಮಾಡ. ೀನಿ ನಿಮ್ಮ ಪ್ರಯತ್ನ ನೀವು ಮಾಡಿ.
ಹಾ ಸರಿ.
ರಾತ್ರಿ ಟೈ ರಾತ್ರಿ ಓದ್ತಿನಲ್ಲಿ. ಎಷ್ಟೊತ್ತಿನಲ್ಲಿ ಊಟ ಮಾಡಿದ್ದ. ತಿರಿ ನೀಿವು.
ಈಗ ಒಂದು ಯ ಎಂಟು ಗಂಟೆ ಆಗಿದೆ ಒಂದು ತಾಸಿನ ಮೇಲೆ ಆಯ್ತು.
ಇಲ್ಲ ಊ. ಊಟ ಮಾಡಬೇಕಾಗಿರುವಂತಹ ಸಮಯ ಬಂದು ಆರು ಗಂಟೆ -ಆರು ಗಂಟೆಗೆ ಊಟ. ಊ ಮಾಡಬೇಕು ಎಂಟು ಗಂಟೆ. ೇ ಮಲಗಬೇಕು. ನೀವ ಯ ನೀವು ಯಾಕೆ ಎಂಟು ಗಂಟೆಗೆ ಊಟ ಮಾಡಿ ಹ. ಹತ್ತು ಗಂಟೆನ್ನೆರಡು ಗಂಟೆಗೆ ಮಲಗಿದೀರಾ ನೀವು.
ಹವು ವಸತಿನ
ವಸತಿ ನಿಲದಲ್ಲಿದ್ರಿ ಸುಮ್ಮನೆ ಮಲ್ಲಿಗೆ ಬೈ
ನ ಸುಮ್ಮನೆ- ಸುಮ್ಮನೆ ಮಲಗುವುದು ಉಂಟು ಆದರೆ ನಮಗೆ ಆರು ಗಂಟೆಯಲ್ಲಿ ಊಟ ಸಿಗುವುದಿಲ್ಲ. ಇಲ್ಲವಲ್ಲವೇ ಆ ಟೈಮಿನಲ್ಲಿ ತಿನ್ನಲಿಕ್ಕೆ ಆ ಸಮಯದಲ್ಲಿ ತಿನ್ನಲಿಕ್ಕೆ ಊಟ ಸಿಗುದಿಲ್ಲ ರು ಮಾಡೇ ಹಾಕುದಿಲ್ಲ ಅವರು ಮಾಡಿ ಹಾಕುದ ಅವರು ಪ್ರಾರಂಭ ಮಾಡುವುದೇ. ಈಗ ಪ್ರಾರಂಭ ಮಾಡುತ್ತಾರೆ. ಒಂದೊಂದು ಬಾರಿ ಆದರೆ ಎಂಟು. ಹ್ಮ್ಮ್. ಮ ಎಟ ಬೀ ಒಂಬತ್ತು ಗಂಟೆ ಹಾಗೆ ಬರುತ್ತದೆ ಅವರು ಊಟ. ಊಟ ಬಡಿಸಲಿಕ್ಕೆ.
ಸ್ವಲ್ಪ ನನಗೆ ಮಾತನಾಡಲು ಅವಕಾಶ ಕೊಡಿ ನೀವು ಅದನ್ನ ಒಂದಾದ್ಮೇಲೆ ಒಂದು ಹಳ್.
ಹ ಈಗ ಈಗ ಈಗ ನನ್ನ ಪರಿಸ್.
ನೀವ ನೀವು ಅವಾಗೇ ಹೇಳಿದ್ದು ಒಂದಾದ್ಮೇಲೆ ಒಂದ್ ಮಾತಾಡ್- ಬೇಡಿ ಅಂತಲ್ಲ ಒಂದ್. ಚಿಕ್ಕದಾಗ ಮಾತಾಡಿ ಅಂತ ಹೇಳಿದ್ ನೀವು ನಾನ್ ಹೇಳ್ತಿರೋದು ಒಂದಾದ್ಮೇಲೆ ಒಂದು ನನಗೆ ಸ್ವಲ್ಪ ಸಮಯ. ಕೊಡಿ ನಾನು ಮಾತಾಡ್ತೀನಿ ನೀವು ಮಾ ಅಡಿ ಅಂತ ಹೇಳ್. ರೋದು ನೀವು ಒಬ್ಬ್ರೇ ಮಾತಾಡಿದ್ರೆ ನಾನ್ ಯಾಕ ಬೇಕಿತ್ತಲ್ಲಿ. ನನಗೆ ಸುಮ್ನೆ ಕೋಪ ತರ್ಸ್ಬೇಡಿ ನೀವು.
ಫೀ.
ಮತ್ತೆ ನೀವು ನಾನ್ ಮಾಡ. ಗೆ ನೀವು ಮಾಡ್ಕೊಂಡ ಹಂಗ್ ಮಾಡಿದ್ರೆ ನೀವು ನಾನೇನ್ ಅನ್ಕೋಬೇಕು ನನಗಾಗಿ. ನನ್ ನನ್ಗ ಆಕಿದ್ದ ನನಗೂ ಆಗ. ಆಗ್ಲಿ ಅಂತ ನೀವು ಮಾಡ್ತಿದ್ದೀರಾ ಅಲ್ವಾ.
ಹ್ಮ್. ದಯಮಾಡಿ ಕ್ಷಮಿಸಿ ನನ್ನ. ಇನ್ನೊಂದು ಬಾರಿ ಈ ತರ ಆಗದಂತೆ ನೋಡಿಕೊಳ್ಳುತ್ತೇನೆ.
ಸರಿ ಆಯ್ತು ಮನೆಯವ್ರ ಜೊತೆ. ಸ್ವಲ್ಪ ಮಾತಾಡಿ ಸಮಯ ಟಿ ವಿ ನೋಡಿದೆ.
ಹಾ ಸರಿ ಆಯ್ತು ನೋಡ.
ಯಾವಾಗ ಮಲಗ್ತೀರಾ ನೀವು.
ಹ್ಮ ಇನ್ನೇನನು. ಒಂದು ಅರ್ಥ ತಾಸಿನಲ್ಲಿ. ಗುತ್ತೇನೆ ನಾನು.
ಹೌದು ದಾ ಪ್ರತಿದಿನ ಹೀಗೆ ಮಾಡ್ತೀರಾ.
ದು
ದಿನಚರಿ ನಿಮ್ದ ಯಾವತ್ತುೂ ಹೀಗೆ ಇರುತ್ತಾ ಕಾಲೇಜಿಗೆ ಹೋಗುವುದು ಬರುವುದು ಆ ಏನಾದರೂ. ಗ್ರಂಥಾಲಯ ಹೋಗಬೇಕಂದ್ರೆ ಗ್ರಂಥಾಲಯ ಹೋಗುವುದು ಏನಾದ್ೂ ಪುಸ್ತಕ ಓದುವುದು ಮಲಗುವುದು. ಬರುವುದು ಮನ. ಗೆ ಸಾಯಂಕಾಲದೊತ್ತು ತಿನ್ನುವುದು ಎಂಟು ಗಂಟೆಗೆ ತಿನ್ನುವುದು ಟಿವಿ. ದೂರವಾಣಿ ನೋಡುವುದು. ಮಲಗುವುದು.
ಹಾ ಹೌ ಹೌದು ಇಷ್ಟೇ ಆಗಿರುತ್ತದೆ ಒಂದೊಂದು ಒಂದೊಂದು ಬಾರಿ. ರಜೆ ಇದ್ದಲ್ಲಿ. ನಾನು ನನ್ನ ದಿನಚರಿಯನ್ನು ಬದಲಾಯಿಸಿಕೊಳ್ಳುತ್ತೇನೆ.
ನನ್ನ ಜೀವನ ನಿಮ. ತರ ಇಲ್ಲ.